ಹಲೋ ಕ ನಮಸ್ತೆ ಹೇಗಿದ್ದೀರಾ?
ತುಂಬಾ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ?
ಹಾ ನಾನು ಚನ್ನಾಗಿದ್ದೀನಿ ಏನ್ ಮಾಡ್ತ ಇದ್ರಿ,
ಏನಿಲ್ಲ ನಮ್ ದೊಡಮ್ಮ ಜೊತೆ ಕುತ್ಕೊಂಡು ಟಿ ವಿ ನೋಡ್ತಿದ್ವು.
ಓ ಹೌದಾ ಟಿ ವಿಯಲ್ಲಿ ಏನ್ ನೋಡ್ತಾ ಇದ್ದೀರಾ,
ಧಾರಾವಾಹಿ ನೋಡ್ತಿದ್ದೀವಿ.
ಓಹ್ ನಿಮ್ ಧಾರವಾಹಿ ನೋಡೋ ಆಸೆ ಎಲ್ಲ ಇದಿಯಾ?
ಇಲ್ಲ ಇಲ್ಲ ನಮ್ ಚ್ ನಮ್ ದೊಡವ್ವ ನೋಡ್ತಿದಾರಲ್ಲ
ಹಾ ಹಾಗೆ ನೀವು ಅವ್ರ ಜೊತೆ ನೋಡ್ತಿದ್ದೀರಾ ಹ ಮತ್ ತ್ತೆ ನಿಮ್ಗೆ ಚಲನ ಚಿತ್ರ ಎಲ್ಲಾ ನೋಡಕ್ ಇಷ್ಟ ಇದ್ಯಾ,
ಹಾ ನಮಿಗಿಷ್ಟ ಇದೆ ನಿಮಿಗೆ
ಹ ನನಗ್ ತುಂಬಾ ಆಸಕ್ತಿ ಇಲ್ಲ. ಆ ಬಟ್ ಒನ್ ಪೆ ಸ್ವಲ್ ಸ್ಪ ಸ್ವಲ್ಪ ಯಾವಾಗಾ ಅವಧ್ರು ತುಂಬಾ ಬಿಡುವಿದ್ದಾಗ ಯಾವಾಗಾದ್ ಒಂದೊಂದು ನೋಡ್ತಾ ಇರ್ತೀನಿ ಅಷ್ಟೆ ಈ ಕೊನದಾಗ ಯಾವ್ದ ನೋಡಿದ್ರಿ ಯಾವ ಚಲನ ಚಿತ್ರ ನೋಡಿದಿ ಅ ನೀವು
ಕಲರ್ಸ್ ಕನ್ನಡ ನೋಡ್ತಾದೀವಿ
ಅಲ್ಲ ಕೊನದಾಗಿ ಯಾವ ಚಲನಚಿತ್ರ ನೋಡುದ್ರಿ
ಇಲ್ಲ ಇಲ್ಲ ನಾವವು ಯಾವ್ದು ನೋಡಿಲ್ಲ ಇವಾಗ ಕುತ್ಕೊಂಡಿದೀವಿ
ಹ ಹೌದಾ
ಹಾ ಹೌದು ದು
ಹ ಮತ್ತೆ ಎಲ್ಲಾದ್ರೂ ಪ್ರವಾಸ ಏರಾದ್ರು ಹೋಗಿದ್ದೀರಾ ನೀವು
ಹ ಇಲ್ಲ ಇಲ್ಲ ಇತ್ತೀಚೆಗೆ ಯಾವ ಪ್ರವಾಸಕ್ಕೂ ಹೋಗಿಲ್ಲ ನಾನು ಆದ್ರೆ ನ ಅಜ್ಜಿ ಮನೆ ಮಾ ಮನೆ ಹೋಗಿ
ಹೌದಾ ಏನೇನ್ ಮಾಡ್ ಬಂದೀನಿ ಮಚ್ಚಿ ಮಾಮ ಮನೇ
ನಮ್ಮಜ್ಜಿ ಮನೇಲಿ ರಜಾ ಇತ್ತಲ್ವಾ
ಹಾ ಹಾ
ಈಗ ಬೇಸಿಗೆ ರಜಾ ಇದ್ದಿದ್ರಿಂದ ತುಂಬಾ ಮಕ್ಕಳು ಬಂದಿದ
ಹಾ
ನಮ್ಮ ಆಂಟಿ ಮಕ್ಕಳು ಅವರೆಲ್ಲಾ ಎಲ್ರೂ ಸೇರಿ ಆಟಾಡ್ತಿದ್ವಿ
ಹಾ ಹಾ
ಆಹ ಮನೆಯಲ್ಲಿ ಅಜ್ಜಿ ತಾತ ಇದ್ದಾರೆ ಅವ್ರಗೆ ಅಡಗೆ ಮಾಡೋದಿಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ತಿದ್ದವು
ಹಾ ಹಾ
ಸಂಜೆಯ ಟೈಮ್ ಅಲ್ಲಿ ತೋಟದತ್ರ ಹೋಗಿ ಕೆಲ್ಸ ಮಾಡ್ತಿದ್ದೋ ಹಾಗೆ ದಿನ ಕಳಿತಿದ್ದು
ಹೌದಾ ಏನೇನ್ ಆಟ ಆಡ್ತಾ ಇದ್ರಿ ನೀವು
ಕ್ರಿಕೆಟ್ ಶಟಲ್ ಬ್ಯಾಟ್
ಹ್ಮ್ ಹ್ಮ್್ಮ ನಿಂಗೆ ಕ್ರೀಡೆ ಮೇಲೆ ಲ್ಲ ಜಾಸ್ತಿ ಆಸಕ್ತಿ ಇದೆಯಾ
ಹಾ ಇದೆ.
ಏನೇನ್ ಆಕ್ತಿರಾ ಏನ್ ಜಾಸ್ತಿ ಇಷ್ಟ ನಿಮ್ಗೆ
ನನಗೆ ಶಟಲ್ ಆಡದಕ್ಕೆ ತುಂಬಾ ಇಷ್ಟ.
ಓ ಹೌದಾ.
ಹ್ಮ್ ನಿಮ್ಗೆ
ಆ ನನ್ಗೆ ವಾಲಿಬಾಲ್ ಆಡ್ಲಿಕ್ಕೆ ತುಂಬಾ ಇಷ್ಟ ಯಾಕಂದ್ರೆ ನಾ ಶಾಲೆಯಿಂದ ಅ ಅದನ್ನೇ ಆಡ್ಕೊಂಡ ಬಂದಿರೋದ್ರಿಂದ ನಾನ ಅದನ್ನೇ ಮುಂದುವರ್ಸ್ಕೊಂಡ್ ಹೋಗ್ತ ಹೋಗ್ತಾನೇ ಇದ್ದೀನಿ. ಹಾಗಾಗಿ ಇಲ್ ಕಾಲೇಜಿಗ ಬಂದ್ಮೇಲೂ ತುಂಬಾ ಆಡ್ತಿರ್ತೀವಿ ವಾಲಿಬಾಲ್ ನ ಮತ್ತೆ ನಮ್ಗೆ ಬೇರೆ ಕಾಲೇಜ್ ಗಳಲ್ಲೆಲ್ಲಾ ಅದನ್ನ ಇರ್ತಾರೆ ಬೇರೆ ಆ ಬೇರೆ ಕಾಲೇಜ್ಗೂ ಆಡ್ಲಿಕ್ ಕರೀತಾರೆ ಅವಾಗೆಲ್ಲಾ ಅಲ್ಲೂ ಹೋಗಿ ಭಾಗ್ವಹ ಬರ್ತೀವಿ. ಆ ಗೆಲ್ತವೋ ಸೋಲ್ತಿವೋ ಅದು ಮುಂದ ಮುಂದಕ್ಕ ಬಿಟ್ಟಿದ್ದು ಆದ್ರೆ ಹೋಗಿ ಒಂದು ಕುಂಟಿ ಆಡ್ ಬರೋದು ಚೆನ್ನಾಗಿರುತ್ತೆ. ನಮ್ಗೊಂದು ಒಳ್ಳೆ ಅನುಭವ ಆಗತ್ತೆ ಅಲ್ ಆ ಮತ್ತೆ ನಮ್ದು ಗೊತ್ತಾಗತ್ತೆ ನಾವ್ ಎಲ್ಲೆಲ್ಲಿ ಏನೇನ್ ತಪ್ಪು ಮಾಡ್ತಿದ್ದೀವಿ. ಕೋಬದು. ಆ ಮತ್ತೆ ಬೇರೆವ ಆಡ ನೋಡ್ತಿದ್ದಾಗ ನಮ್ಗೂ ಹಠ ಬರುತ್ತೆ ಇವರು ಇಷ್ಟು ಚೆನ್ನ್ ಆಡ್ತಾರೆ ನಾವ್ ಇವ್ರಗಿನ್ನ ಚೆನ್ನಾಗ್ ಆಡ್ಬೇಕು ಅಂತ ಆಮೇಲೆ ಬೇರೆ ಕಾಲೇಜ್ ಲ್ಲ ಹೋಗಿ ಬೇರೆ ಕಾಲೇಜ್ ಎಲ್ಲ ನೋಡ್ಕೊಂಡ್ ಬರ್ಬೋದಲ್ಲಾ ಒಂದ್ ದಿನ ರಜಾ ಸಿಗತ್ತಲ್ಲ ಅಂತ ಖುಷಿ ನಮ್ಗೆ. ಹಂಗಾಗಿ ಎಲ್ಲಾ ಕಾಲೇಜಲ್ಲು ಹೋಗಿ ಹೋಗಿ ಭಾಗವಹಿಸ್ತಾ ಇರ್ತೀವಿ. ಅ ಆಡ್ತೀವಿ ಬರ್ತೀವಿ ಸ್ವಲ್ಪ ಹೊ ಒದ್ಲಾ ಓಡಿ ತೀವಿ ತಿಂತೀವಿ ಅಲ್ಲೇ ಆಚೆ ಗೆಲ್ತಿ ಗೆಳೆಯರೆಲ್ಲ ಒಟ್ಟಿಗೆ ಹೋಗ್ತೀವಿ ಒಂದೇ ಬಸ್ಸ ಅಲ್ಲಿ ಅದೊಂತರ ತುಂಬಾ ಚೆನ್ನಾಗಿರುತ್ತೆ ಹೋಗಕ್ಕೆ ಬರಕ್ಕ ತುಂಬಾ ಜರ್ನಿ ಮಾಡ್ತಾ ಹೋಗ್ತವಲ್ಲ ಆ ಪ್ರವಾಸದಲ್ಲೆಲ್ಲಾ ತುಂಬಾ ಮಾತಾಡ್ಕೊಂಡ್ ಹೋಗ್ತಿವಿ ಹಾಡ್ ಹೇಳ್ತಾ ಹೋಗ್ತವಿ ಒಬ್ರಗ ಒಬ್ರು ಆ ಹೌದು. ದು ಒಬ್ರಗೊಬ್ರು ಕಾಲ್ ಎಳ್ಕೊಂಡ್ ಹೋಗ್ತಿರ್ತಿವಿ.
ಹ್ಞಾ.
ತುಂಬಾ ರೆಕ್ಸ ಆತಿರ್ತಾರೆ ಎಲ್ಲಾರುನು ಹಾಗ ಎಲ್ಲಾ ಆಟಗಳ ಆಡ್ತಿವಿ ಆಟ ಎಲ್ಲ ಆಡ್ ಬಂದ್ಮೇಲೆ ಹೇಗೋ ಸೋತ್ ಬಂದಿರ್ತಿವಿ ಸೋತ್ ಬಂದಿರ್ತಿವ ಆನ್ ಬೇಜಾರ ಇದೆಲ್ಲ ನಮ್ಗೆ ಅದ್ರಲ್ಲೂ ಆಡ್ಕೊಂಡ್ ಹಕ್ತಿರ್ತಿವಿ ನೀನ್ ಹಂಗಾದ್ದೆ ನೀನ್ ತರ ಬಾಳ್ ಬಿಟ್ಟಬಿಟ್ಟೆ ನೀನ್ ಹ ಹಿಂಗಡ ನೀ ಅವತ್ತು ಅಲ್ಲ ಬಿದ್ದೋಗಿದ್ದ ನೋಡು ಆಡ್ಬೇಕಾದ್ರೆ ಇದೆಲ್ಲ ತುಂಬಾ ನೆನಸ್ಕೊಂಡು ನೆನಸ್ಕೊಂಡು ಆ ಕೋತಾ ಅರ್ತೀವಿ ಎಲ್ಲಾರ್ನುೂ ಆಮೇಲೆ ಹಂಗೆ ಹುಡ್ಗುರು ಹುಡ್ಗಿರು ಎಲ್ಲಾ ನಕ್ಸಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಸರ್ ಎಲ್ಲಾ ನಮ್ ಶಿಕ್ಷಕ ರು ಬಂದಿರ್ ಇರ್ತಾರೆ ನಮ್ಮ ಏನು ಕ್ರೀಡಾ ಶಿಕ್ಷಕರು ಇರ್ತಾರೆ ಅವರು ಅವ್ರು ನಮ್ಗ್ ಬೈತಿರ್ತಾರೆ ಎಷ್ಟು ಮಾತಾಡ್ತೀರಾ ಸ್ವಲ್ಪ ಸುಮ್ಮ್ನ ಇರಿ ಸೋತ್ ಬಂದಿದ್ದೀರಾ ತಲೆ ನಾವ್ ಬರ್ತಿಲ್ವಾ ನಿಮ್ಗೆ ಸೋತ್ ಬಂದ ಇಷ್ಟ್ ಮಾತಾಡ್ತೀರಾ ಹಾಗೇಗೆ ಅಂತೆಲ್ಲ ಬೈತಾರೆ ಆದ್ರೆ ನಾವ್ ತಲೆ ಕೆಡ್ಸ್ಕೊಳ್ಳಲ್ಲ ಯಾವ್ದಕು ಆಯ್ಯೋ ಬೈದ್ರೆ ಬೈಕೋತಾರೆ ಅನ್ಕೊಂಡು ನಾವ ಮಾತ್ರ ಮಾತಾಡ್ತಾನೆ ಇರ್ತೀವಿ ಹೀಗೆ ಅದ್ರ ನೆನ್ಪಗಳು ತುಂಬಾ ಇದೆ ನಮ್ಗೆ ಯಾಕಂದ್ರೆ ಈಗ ಓದದೆಲ್ಲಾ ತುಂಬಾ ನಮ್ಗೆ ಆ ನೆನ್ಪಿ ಇರಲ್ಲ ಮುಂದಕ್ ನಾವು ತಿರುಗ್ ನೋಡಿದ್ರುನು ನಮ್ಗೆ ಓದ್ ಆಗ ಎಕ್ಸಾಮ್ ಬರ್ದೆ ಇವತ್ ಎಕ್ಸಾಮ್ ಬರ್ದೆ ಅವೆಲ್ಲ ನಮಗೆ ನೆನ್ಪ ಬರಲ್ಲ ಅದೇ ಈ ತರ ಹೋಗಿದ್ವಿ ಹಿಂಗೆ ಸುತ್ತಾಡ್ಕೊಂಡ್ ಬಂದ್ವಿ ಈ ತರ ಬೇರೆ ಕಾಲೇಜಲ್ಲೆಲ್ಲಾ ಹೋಗಿ ಕ್ರೀಡೆ ಭಾಗ್ವೈಸ್ ಬಂದಿದ್ವಿ ಏನ್ರಿ ಇವೆಲ್ಲ ಒಂದೊಳ್ಳೆ ನೆನಪು ನಮ್ಗೆ ಹಾಗಾಗಿ ಆ ಹೌದು ಇತರ ನೆನ್ಪು ತುಂಬ ಚೆನ್ನಾಗ್ ತೊಗೊಂಡ್ ಹೋಗ್ ನಾವು
ಹಾ
ಹಾ ಹೀಗೆ ಮಾಡ್ತಾ ಚೆನ್ನಾಗಿತ್ತು ನಮ್ ಕಾಲೇಜ್ ಈಗು ಒಂದ್ ವರ್ಷ ಟೈಮ್ ಇತ್ ನಮಗೆ ಹೊಯಿ ಇನ್ನ ದೋಷದಲ್ಲಿ ಈಗ ಅನ್ಕೊತಿದ್ದೀವಿ ಇನ್ನು ಒಂದೇ ವರ್ಷ ಇರ್ತೀವಿ ಈಗ ಎಷ್ಟ ಆಗುತ್ತೋ ಅಷ್ಟು ನೆನ್ ಗಳನ ತಗೊಳ್ಳೋಣ ಇಲ್ಲಾದ್ರೂ ಸುತ್ತ ಹೋಗೋಣ ಏನಾದ್ರರು ಪ್ರವಾಸ ಹಾಕಣ ಕ್ಲಾಸ್ ಕಡೆಯಿಂದ ಯಾಕಂದ್ರೆ ಮತ್ತೆ ಸಿಕ್ತವೋ ಸಿಗದವೋ ನಾವೆಲ್ಲಾ ಒಟ್ಟಿಗೆ ಗೊತ್ತಿಲ್ಲ ಎಲ್ಲಾ ಅವ್ರವ್ರ ಕೆಲ್ಸದಲ್ಲಿ ತೊಡಗ ಬಿಡ್ತಾರೆ ಎಲ್ಲ ಬಿಜಿ ಆಗ್ಬಟ್ಟು ತಾರೆ ಅವ್ರರ ಕೆಲಸದಲ್ಲಿ ನೀ ಮತ್ತೆ ಯಾರ್ ಸಿಕ್ ತರ ಸಿಗಲ್ವೋ ಈಗ ನಾವೇ ಆದ್ರೂ ನಮ್ ಕೆಲ್ಸ ಶುರುವಾದ್ರೆ ನಾವವು ಅಷ್ಟೆ ಯಾರಿಗೂ ಸಿಗಲ್ಲ ಅಷ್ಟು ನಮಗೂ ಬಿಡ್ಬರಲ್ಲ ಹಾಗಾಗಿ ನೋಡೋಣ ಇದೊಂದು ವರ್ಷ ತುಂಬಾ ಆಟಗಳ ಆಡ್ಕೊಂಡು ಹಾಗೆ ಅದ್ದ ತಕ್ಕನಾಗೆ ಓದ್ಕೊಂಡು ಸ್ವಲ್ಪ ಚೆನ್ನಾಗಿ ಹೆ ಯಾವ ಕಾಲೇಜ್ ಜೀವನನ ಮುಗಸೋಣ ಅಂತ ಇಷ್ಟ ಪಡ್ತೀನಿ ನಾನು
ಹೋಗಿಲ್ವಾ ಇತ್ತೀಚಿಗೆ
ನಾನು ಓದ ತಿಂಗಗಳಿಂದ ಹೋಗಿದ್ದೆ ಪ್ರವಾಸಕ್ಕೆ ಮಂ್ಗಳೂರ್ ಕಡೆ ಹೋಗಿದ್ದೆ ಅದ ಬಿಟ್ರೆ ತಿರ್ಗಾಯನ್ನಲ್ಲೂ ಹೋಗಕ್ ಆಗಿಲ್ಲ
ಹಾ ಹೇಗಿತ್ತು ನಿಮ್ ಪ್ರವಾಸ ನೆನ್ಪಗಳು ಎಲ್ಲಾ ಹೇಗಿದೆ
ಚೆನ್ನಾಗಿತ್ತು ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆಹ ನಾನು ನಮ್ ಗೆಳೆಯರು ಗೆಳತಿಯರ ಜೊತೆ ಮ ಹೋಗಿದ್ರಿಂದ ಆ ತುಂಬಾ ಚೆನ್ನಾಗಿ ಎಲ್ಲಾರು ತುಂಬಾ ಚೆನ್ನಾಗಿ ಆ ಎಂಜಾಯ್ ಮಾಡ ಅಲ್ಲಿ ಆ ಮಂಗಳೂರ್ ಕಡೆ ಹೋಗಿದ್ದ ವಿ ನಾವು ಮಂಗ್ಗಳೂರು ಗೋಕರ್ಣ ಉಡುಪಿ ಈ ತರ ಹೋಗಿದ್ವಿ ತುಂಬಾ ಸಿಕ್ಕಾಪಟ್ಟ ಮತ್ತೆ ಬಿಸಲಿತೂರಿ ನಮ ಬಂತು ಆಗ್ತಾನೆ ಇಲಿಲ್ಲ ಅಂದ್ರೆ ಅಯ್ಯೋ ಎಷ್ಟು ಬಿಸಲಪ್ಪ ಅನಿಸ್ತಿತ್ತು ಆ ನಾವು ಈ ತರ ಮಳೆ ಟೈಮ್ ಅಲ್ಲಿ ಹೋಗಿದಿದ್ರೆ ಚೆನ್ನಾಗಿ ಇರ್ತಿತಿತ್ತು ಅನ್ಸುತ್ತೆ ತುಂಬಾ ಬಿಸಿಲು ಇರೋದ್ರಿಂದ ಹೋದ್ವಿ ಆದ್ರೂ ಪರವಾಗಿಲ್ಲ ಬಿಸದೆಲ್ಲ ಒಂದ್ ಕಡೆ ಇಟ್ರೆ ತುಂಬಾ ಒಳ್ಳೊಳ್ಳೆ ನೆನಪುಗಳು ನಮ್ಗೆ ನಾವಂತೂ ಯಾವಾಗ್ಲೂ ಬೀಚ್ ಹತ್ರಾನೇ ಆಟ ಆಡ್ಕೊಂಡ್ ಇ ಬಿಸ್ಲುಗೂ ನೀರಲ್ಲಿ ಇಟ್ಟತಿದ್ರೆ ಒಂಥರ ನೆಮ್ಮದಿ ಅದು ಆ ಅಲೆಗಳು ಸದ್ದು ಮ ಮರಳಿನ ಪ್ರದೇಶ ಅಲ್ಲಿ ಬರೀ ನಾವು ನಮ್ ಗೆಳಿಯರು ಗೆಲ್ಸ ಎರ ಹಿಂ ಇರೋದು ಹಿಂಗೆ ಇರ್ತಿ ಚಿಂದಾ ಏನೋ ಒಂಥರ ನೆಮದಿ ಅದು ಹಂಗಾಗಿ ನಾವು ತುಂಬಾ ಅಲ್ಲೇ ಜಾಸ್ತಿ ಓದ್ತಿರ್ತಿದ್ವಿ ನೀರಲ್ಲೆಲ್ಲ ಬಿದ್ದ ಓದ್ ಾಡ್ತಿದ್ರು ಚೆನ್ನಾಗೆ ಎಲ್ಲಾರ ಎತ್ತ ನೀರ್ ಒಳಗೆಲ್ಲ ದಬಾ ಬಿಡ್ತಿದ್ವಿ ಹೀಗೆ ಮಾಡ ೀ ಹಾಗೆ ದೇವಸ್ಥ ಹೌದು ಅವೆಲ್ಲ ಉಳ್ಳಳ್ಳ ನೆನ್ಪೂು ಎತ್ತಾಕ ಎಲ್ಲ ಎತ್ತಾಕ್ ಎತಾಕಿ ಓಡ್ ಬಂದ್ಬಡ್ಿದ್ವಿ ಪಾಪ ಎತ್ಕೊಂಡ ಬರ್ ಇರ್ಲಿಲ್ಲ ನಾವು ಅವರು ಪಾಪ ಬೈಕೊಂಡು ಹ ಎತ್ ಮಣ್ಣೆಲ್ಲ ತಿನ್ಕೊಂಡ್ ಬರ್ತ ಇದ್ರು ಆಮೇಲೆ ಈಗ ದೇವಸ್ಥಾನಗಳಿಗೆಲ್ಲ ತುಂಬಾ ಹೋದ್ವಿ ಕಟಿಲು ದೇವ್ರಗೆ ಅಥ್ವಾ ಕೊರಗಜ್ಜ ಇತರ ತುಂಬಾ ದೇವ್ರಗಳಿಗೆಲ್ಲಾ ಹೋಗ್ ಬಂದ್ವಿ ಹ್ಮ ತುಂಬಾ ಒಳ್ಳೊಳ್ಳೆ ದೇವಸ್ಥಾನದಲ್ಲಿ ಒಳ್ಳೊಳ್ಳೆ ನೆಮ ಆಗಿ ಪೂಜೆ ಮಾಡಿಸಕೊಂಡು ಒಂದೊಳ್ಳೆ ಮನ್ಸಿಗೆ ತುಂಬಾ ನೆಮ್ಮದಿ ಶಾಂತಿ ಸಿಕ್ತಿತ್ತು ನಮ್ಗಂತೂ ದೇವಸ್ಥಾನಗಳಗ್ ಹೋದ್ರೆ ಮತ್ತೆ ಉಡುಪಿ ಕೃಷ್ಣ ದೇವ್ರ ತನಕ್ ಹೋದ್ವಿ ನೀವು ನೋಡ್ಬೇಕಿತ್ತು ಎಷ್ಟು ಜನ ಅ ಅಂದ್ರೆ ರೋಡ್ವರ್ಗೂ ಇರ್ತಿತ್ತು ಜನ ಹಣಗಳು
ಬೇಸ್ಗೆ ರಜಾ ಟೈಮ್ ಅಲ್ವಾ ಎಲ್ಲಾ ಅಲ್ಗೆೇನೆ ಪೇರೆಂಟ್ಸ್ ರಜಾಕ್ಕೆ ಅಂತ ಕರ್ಕೊ ಬಂದಿರ್ತಾರೆ
ಹೌದು ನಾವು ಅನ್ಕೊಂಡ್ವಿ ದೇವ್ರ ದರ್ಶನ ಮಾಡೋಣ ಉಡುಪಿ ಕೃಷ್ಣಂದು ಅಂತ ನೋಡುದ್ರೆ ಅಷ್ಟು ಜನ ನೋಡಿದ್ರೆ ನಾವು ಬೆಳಗ್ಗೆ ಹೋಗಿರೋರು ರಾತ್ರಿಗೂ ಅಲ್ಲೇ ಇರ್ಬ ಬೇಕಾಗಿತಿತ್ತು ಅನ್ಸುತ್ತೆ ಅಷ್ಟ ಜನ ಇದ್ದ ರು ಹಾಗಾಗಿ ನಾವು ಬೇಡ ನು ಹಾಗೇನೆೇ ನೋಡ್ಕೊಂಡು ಅಂದ್ರೆ ಅಲ್ಲಿ ಒಂದು ಕನಕನ ಕಿಂಡಿ ಇದೆ ಆ ಕಿಂಡಿ ಅಲ್ಲ ನೋಡ್ ಕಕೊಂಡ್ ಹೋಗ್ ಬಿಡೋಣ ನಂಗೆ ಆಂದ್ರೆ ನಮ್ಗೆ ಇನ್ನುೂ ಬೇರೆ ಬೇರೆ ಕಡೆ ಎಲ್ಲ ಹೋಗೋದಿತ್ತಲ್ವಾ ಆ ಇಲ್ಲೇ ಇದ್ಬಿಟ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅನ್ಬಿಟ್ಟು ಆಹ ಅಲ್ಲಿ ಹಾಗೆ ಬ ಈಸ್ಕೊಂಡು ನಾವು ಓಡ್ತ್ವಿ ಬೇರೆ ಕಡೆ ಎಲ್ಲ ಆದ್ರೆ ಅದೆಲ್ಲ ಆದ್ಮೇಲೆ ಮುರುಡೇಶ್ವರಗ್ ಹೋದ್ವಿ ಮತ್ತೆ ಅಲ್ಲಿ ತುಂಬಾ ಚೆನ್ನಾಗಾಯ್ತು ದರ್ಶನ ನಾವು ಮುರುಡೇಶ್ವರಾಗೆ ಹೋಗಿದ್ದು ಸ್ಕೂಬಾ ಡೈವಿಂಗ್ ಅಂತ ಒಂದು ಬರುತ್ತೆ ನೇತ್ರಾಯಣಿ ಬೆಟ್ಟದಲ್ಲಿ ಮಧ್ಯ ನೀರನಲ್ಲಿ ನಮ್ಮನ್ನ ಒಳಗಡೆ ಮೀನ್ಗಳೆಲ್ಲ ಇರುತ್ತೆ ಗೊತ್ತಾ ಆ ಮೀನ್ಗಳನ್ನೆಲ್ಲ ನೋಡ್ ನಮಗೆ ಕರ್ಕೊಂಡು ಹೋಗಿ ನೀ ಒಳ ಹೊಗಡೆ ಕರ್ಕೊಂಡ ಹೋಗ್ ಆಹ ಅದಕ್ ಹೋಗಿದ್ವಿ ನಾವು ಅದಕ್ ಹೋದೆ ನನ್ ನಾನು ಜೀವನದಲ್ಲೇ ಮೊದಲನೇ ಸಲಿ ಆ ತರ ಎಲ್ಲಾ ನಾನು ಒಂದು ನೋಡಿದ್ದು ನಂಗೆ ಒಂಥರ ಖುಷಿ ಆಗುತ್ತೆ ನಂಗೆ ಇಲ್ಲ ನೀರ್ ಅಂದ್ರೆ ಭಯ ಆದ್ರೂ ಏನೋ ಒಂತರ ಧೈರ್ಯ ಮಾಡದಿಲ್ಲ ಓದೆ ಹೋಗಿ ಎಲ್ಲಾ ಮಾಡ್ ಕಕೊಂಡು ಅದಾದ್ಮೇಲೆ ನಮ್ಗೆ ಕೊನೆಯದಾಗಿ ಶಿವ್ನ ದರ್ಶನ ಸಿಕ್ತು ನಮ್ದಾದ್ಮೇಲೆ ಮತ್ತೆ ಯಾರನ್ನು ಒಳಗೆ ಕರ್ಕೊಳ್ಲಿಲ್ಲ ಖುಷಿ ಆಯ್ತು ಸದ ನಮಗೆ ದರ್ಶನ ಸಿಕ್ತಲ್ಲ ಹೋಗಿದಕ್ಕೂ ಸಾರ್ಥಕ ಅನ್ಕೊಂಡು ಹಾಗೆ ದರ್ಶನ ಮುಗಿಸ್ಕೊಂಡು ನಮ್ ಮನೆ ಕಡೆ ಓಟ್ವಿ ನಾವು- ಹ್ಮ್
ಹ್ಮ್ ಸರಿ ಆಯ್ತು ನಿಮ್ಮ ಈ ದಿನ ಚೆನ್ನಾಗಿ ಗಲಿ
ಹಾ ನಂಗಗೂ ನಿಮ್ ಜೊತೆ ಎಲ್ಲ ನನ್ನ ಪ್ರವಾಸಿದ ಬಗ್ಗೆ ಮಾತಾಡ್ಕಡಿದರು ಖುಷಿ ಆಯ್ತು ಮತ್ತೆ ಯಾವಾಗದುೂ ಮಾತಾಡೋಣ ಆ ಸರಿ ನಾನ್ ಇವಾಗ ಇಡ್ತೀನಿ
ಹಾ ಸರಿ